ಕೇಳಿಸ್ತಿದಿಯಾ ಅಕ್ಕ
ಹಾ ಕೇಳಿಸ್ತಾ ಇದೆ.
ಹ್ಮ
ಆಯ್ತಾ ಊಟ
ಹ್ಮ್ ಹೂ ಅಕ್ಕ ತಿಂದೆ
ರಸಂಗ ಅಥವಾ ಸಾಂಬಾರ್ ಮಾಡಿದ್ರಾ
ಇಲ್ಲ ಬೆಳಿಗ್ಗೆದೆ ಪಲಾವ್ ಇತ್ತಲ್ಲ ಅದ್ ಸ್ವಲ್ಪ ತಿಂದ್ವಿ ಸ್ವಲ್ಪ ಮೊಸರನ್ನ ತಿಂದೆ.
ಹೌದ
ಹ್ಮ್
ಹೂವ ಕಟ್ಟಿದಾಯ್ತೆನೊ
ಹ ಕಟ್ತಾದೀವಿ ಇನ್ನೊಂದ್ ಕಲ್ ಕೆಜಿ ಐತೆ
ಕಾಲ್ ಕೆಜಿ ಮಾಳದ್ ಮಾಳದ್ ಲೆಕ್ಕ ಇಸ್ಕೋಣಲ್ವಾ ಅಮೌಂಟ್ ನೀವು
ಹ ಹ ಹಾ ಅಂದ್ರೆ ಅದೇ ಒಂದ್ ಆರು ಮಾಳಾ ಕಾಲ್ ಕೆಜಿಗೆ ಮೂವತ್ತು ರೂಪಾಯಿ ಆರು ಮೊಳ ಆಗುತ್ತೆ
ಅಲ್ಲಿಗೆ ಲೆಕ್ಕ ಹಾಕು ಎಷ್ಟಾಗುತ್ತೆ ಮೊಳಕ್ ಎಷ್ಟಾಗುತ್ತೆ.
ಎಷ್ಟ ಆಗುತ್ತೋ ಹ ಅಷ್ಟ್
ಹನ್ನೆರಡು ಇಪ್ಪತ್ನಾಲ್ಕು ಮಾಳ ಆಗ್ತದಲ್ಲ ಕೆಜಿಗೆ.
ಹ್ಮ್
ಇಪ್ಪತ್ನಾಲ್ಕು ಮಾಳಗ್ ಬಿರೆ ಅರವತ್ತು ರೂಪಾಯಾ
ನೂರು ಇಪ್ಪತ್ತು ರೂಪಾಯಿ
ಕೆಜಿ ನೂರು ಇಪ್ಪತ್ತಾ
ಹ್ಮ್ ಕೆ ಜಿ ನೂರು ಇಪ್ಪತ್ತು
ಅರ್ಧ ಕೆಜಿಗೆ ಅರವತ್ತು
ಅರವತ್ತು ಕಾಲ್ ಕೆಜಿ ಮೂವತ್ತು
ಹ್ಮ್ ಕಾಲ್ ಕೆಜಿ ಮೂವತ್ತು ಅಂದ್ರೆ ಆರು ಮಾಳಕ್ ಎಷ್ಟ್ ಕೊಡ್ತಾರೆ ಅವ್ರು
ಅ ಅದೇ ಅದ್ ಮಾರ್ ಲೆಕ್ಕ ತಗೊಂತಾರೆ ಇ ಇದನ್ನ
ಮಾರ್ ಲೆಕ್ಕಾ ನ ಆದ್ರೂ ಕುತ್ಕೊಂಡ ಕಟ್ಟದ್ ಕಷ್ಟ ಹೇಳಮ್ಮ ಒಂದ್ ಕೆಜಿ ಬರೀ ನೂರ್ ಇಪ್ಪತ್ತು ರೂಪಾಯಿ ಒಂದ್ ಕೆಜಿ ಅಂದ್ರೆ. ಎಷ್ಟ್ ಕಷ್ಟ ಇರ್ತದೆ.
ಅಷ್ಟಕ್ಕೆ ಇಲ್ಲಿ ಹಾಕೋದು
ಹ್ಮ್ ಏನೋ ನೂರು ರೂಪಾಯಿ ಅಂದ್ರೆ ಏನೋ ಅನ್ನಬಹುದು ಅರ್ಧ ಕೆಜಿಗೆ ದಿನಕ್ಕೆ ಇನ್ನೂರು ರೂಪಾಯಿ ಆದರು ದುಡಿತಾರ ಅಂತ ಒಂದು್ ಲೆಕ್ಕ ಇರ್ತದೆ
ಹ್ಮ್
ಬರೀ ನೂರ್ ಇಪ್ಪತ್ತು ಅಂದ್ರೆ ಅದು ಹೂವು ಕಟ್ಟದೇನ್ ಸುಮಮ್ಮನೆನಾ ಹೀಟ್ ಜಾಸ್ತಿ ಅದು
ಹೌದು ಕಣ್ಕಾಂಬರ
ಕನಕಾಂಬ್ರ ಅಂತಾನೇ ಅಲ್ಲ ನೀನ್ ಯಾವದೇ ಹೂವು ಕಟ್ಟು ಅದ್ ಹೀಟ್ಟು ಜಾಸ್ತಿ
ಹ್ಮ್ ಹ್ಮ್
ಕುೂತ್ಕೊಂಡ ಕಟ್ತಾರಲ್ವಾ ಒಂದೇ ಜಾಗದಾಗೆ ಧಾರಣೆ ಆಗ್ಲಿ ಅವೆಲ್ಲ ಈಟ್ ಜಾಸ್ತಿ
ಹ್ಮ
ಹೆವಿ ಡೇಂಜರ್ ನಿಮ್ಮಮ್ಮಂಗಗೆ ಏನಾದ್ರು ತಂಪ ಏನಾದ್ೂ ತಿಂತಾ ಇರು ಅಂತೇಳ
ಹ್ಮ್ ಹೌದು
ಯಾವುದು ಇಲ್ಲ ಹೀಟ್ ಅಷ್ಟು ಯಏಕೆಂದ್ರೆ ಇಲ್ಲ ಮನೆ ಒಳಗೆ ಇದ್ದೀನಿ
ಹೌದಾ
ಇದು ಈಟಿಂದ ಎಲ್ತಿಶ ಆಗೋ ತುಂಬಾ ಇದಾವೆ ಅದಕ್ಕಿನೇ
ಹ್ಮ್
ನಿಂಗೂ ಗೊತ್ತಿರುತ್ತಲ್ಲ ಹಟ್ ಜಾಸ್ತಿ ಆದ್ರೆ ಏನೇನ್ ಕಾಯಿಲೆಗಳುಗಳು ಬರ್ತವೆ ಅಂತ
ಹ್ಮ್
ಅದಕ್ಕೆ
ಹೌದು ನೂರು ರೂಪಾಯಂದಾಮ ಜ ಎಲ್ಲ
ನ್ಾರು
ಇವರು ನಮ್ಮ ಮನೆ ಪಕ್ತವ್ರು ಹೇಳಿ ಅಕ್ಕ
ಸುತ್ತ ಅವ್ರು ಯಾವ ಹೊರಗಡೆ ಮಾತಾಡೋದು
ಇವಾಗ ನಾವ್ ಹೊರ್ಗಡೆನೆಲ್ಲ ಹೂವು ಕಟ್ತಿ ಇತ್ತು ಅವ್ರ ಹಂಗೆ ನಮ್ಮ ಮನೆ ಮುಂದೆ ಪಾಸ್ ಆದ್ರು
ಹೌದ
ಹ್ಮ್ ಅವಾಗ ಜೋರಾಗಿ ಕೇಳಿಸುತ್ತೆ
ಈಚೆ ಕುತ್ಕೊಂಡು ಹೋಗಾಡ್ತಾ ಇದೀರಾ
ಹ್ಮ್ ಒಳಗಡೆ ಅದೆಲ್ಲ ಇದಾಗುತ್ತೆ
ಕಾಳಿಗ್ ಒಂಥರ ಆಗಲ್ವಾ
ಇಲ್ಲ ಗೇಟ್ ಎಲ್ಲ ಹಾಕಿದೀವಿ ಅಲ್ವಾ ಸುತ್ತ ಕಾಂಪೌಂಡ್ ಐತೆ ಇಲ್ಲಿ ಕಾಂಪೌಂಡ್ ಒಳಗಡೆ ಕುೂತ್ಕೊಂಡು ಇವಾಗ ಹೆಂಗೆ ನಿಮ್ಮ ಮನೆ ಮುಂದೆಗಡೆ ಅಲ್ಲಿ ಗಾಡಿಗಳೆಲ್ಲ ನಿಲ್ಸಕ್ ಜಾಗ ಐತಲ್ಲ ಆ ಆತರ ಐತೆ ನಮ್ಮ ಮನೆ ಮುಂದೆ
ಹೌದ ಆ ತರ ಇದ್ ಮಾಡ್ಕೊಂಡಿದ್ದೀರ ಫುಲ್ ಕಾಪೌಂಡ್ ಎಲ್ಲಾು
ಹ್ಮ್ ಫುಲ್ ಕಾಂಪೌಂಡ್ ಎಲ್ಲ ಹಾಕ್ಸಿದ ಅದನು ಇದೆ ಹ್ಮ್ ಮೋಲ್ಡೆೇ ಬಂದ್ಬಿಟ್ಟೈತೆ
ಹ್ಮ್
ಸೀಟ್ ಏನ್ ಹಾಕಿಲ್ಲ ಫುಲ್ ಮೋಲ್ಡ್ ಬಂದ್ರ ಗೇಟ್ ಎಲ್ಲ ಹಾಕಿ ಫುಲ್ ಕವರ್ ಆಗೈತೆ ನಮ್ಮ ಮನೆ
ಹ್ಮ
ಹ್ಮ್
ನಿಮ್ಮ್ ಅಪ್ಪಾಜಿಗೆ ಇದಕ್ಕೋ ಇದ್ದಾರಾನ
ಹ್ಮ್ ಅದೇ ಕೆಲ್ಸಕ್ ಹೋಗಿದ್ದಾರೆ ಹ್ಮ್ ಇವತ್ ಅದೇ ಸ್ವಲ್ಪ ಬೆಂಗ್ಳೂರ್ ಕಡೆ ಬಂದವ್ರ ಇವತ್ತು ಅಲ್ಲಿ ಕೆಲ್ಸ ಆಯ್ತಂತೆ ಹ್ಮ್ ಅಲ್ಲಿ ಸಿಟಿ ಕೋಟೆಲ್ ಕೆಲ್ಸ ಆಯ್ತಂತೆ
ಹ್ಮ್.
ಅದಿಕ್ಕೆ ಇಲ್ಲಿಗ್ ಬಂದಿದ್ದಾರೆ.
ಹೌದಾ ಅಲ್ಲಿ ಗೌರಿ ಬಿದ್ನೂರಾಗು ಕೋರ್ಟ್ ಇದಿಯಾ.
ಹ್ಮ್.
ಚಿಕ್
ಹ್ಮ್ ಅದು ತಾಲೂಕ್ ಲೆವೆಲ್.
ಬಟ್ ಸಿಟಿಗ್ ಬರ್ತಾ ಇರ್ಬೇಕಾ ದೊಡ್ ಕೇಸ್ ಆದ್ರೆ.
ಹ್ಮ್. ಹ್ಮ್ ಆದ್ರೂ ಈ ಕಡೆ ಇಲ್ ಆಗಿಲ್ಲ ಅಂತಂದ್ರೆ ಅಲ್ಲಿಗೆ ಹೈಕೋರ್ಟ್ಗೆ ಬರ ತ್ತಲ.
ಹ್ಮ್.
ಆ ಕಡೆ ಬಂದಾಗ ಅಲ್ಲಿ ಬರ್ತಾಳೆ.
ಅಂದ್ರೆ ಈ ಸಿವಿಲ್ ಕೋರ್ಟ್ ಗೆ ಬರಲ್ಲ.
ಸಿವಿಲ್ ಕೋರ್ಟ್ಗೂ ಬರ್ತಾರೆ ಅದಾನ ಇಲ್ಲಿ ಅಲ್ಲಿರೋರ್ ಗೊತ್ತಿದ್ರೆ ಇವಾಗ ಯಾವ್ ಕಡೆಯಿಂದ ಗೊತ್ತಿರ್ತಾರೋ ಅವರು ಅಲ್ಗೆ ಹೇಳ್ತಾ ಇರ್ತಾರೆ ಆವಾಗ ಆ ಆ ಡಿಸ್ಟ್ರಿಕ್ ದು ಅಥ್ವಾ ಆ ತಾಲೂಕ್ ಲೆವೆಲ್ ಕೋರ್ಟ್ ಗ್ ಹೋಗ್ತಾ ಇರ್ಬೇಕು.
ಬಟ್ ಬೆಂಗ್ಗಳೂರಿಂದ ನಿಮ್ಮ ಅಪ್ಪನ್ ಹೂಡಿಕೊಂಡ್ ಬರ್ತಾರ.
ಹ್ಮ್ ಬರ್ತಾರೆ. ಅಲ್ ಬೆಂಗ್ಳೂರಲ್ಲಿ ಏನಾದ್ರು ಆಗಿರೋರು ಇದ್ರೆ ಫಸ್ಟ್ ಅವರು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದತ್ತಲ್ವಾ. ಅದ್ರಿಂದ ಅಲ್ಲೂ ಸ್ವಲ್ಪ ಜನ ಗೊತ್ತು ಅಲ್ದಿಂದ ಏನಾದ್ರು ಅಂತ ಆದ್ರೆ ಅಲ್ಗೆ ಫೋನ್ ಮಾಡ್ತಾರೆ. ಅವಾಗ ಅಲ್ಲಿ ಹೋಗ್ಬೇಕಿರತ್ತೆ.
ಹಳೆ ಪಾರ್ಟಿಗಳು ಕರೀತಾರೆ.
ಕರೀತಾರೆ ಮತ್ತೆ ಅದೇ ಗೊತ್ತಿರೋರು ಕರೀತಾರೆ ಅಲ್ಲಿರೋರು.
ಹ್ಮ್.
ಬೇರೆ ಬೇರೆಯವರು ಕೇಸ್ ಇತ್ತಂತ ಕರೀತಾರೆ.
ಹ್ಮ್. ಆಲ್ಮೋಸ್ಟ್ ಅಲ್ ಸಿವಿಲ್ ಕೋರ್ಟಗ್ ಬರೋದೆಲ್ಲ ಪ್ರೈವೇಟ್ ಲಾಯರ್ಸೆ ಅಲ್ವಾ.
ಹ್ಮ್ ಹೌದು.
ಹೈ ಕೋರ್ಟಲ್ ಮಾತ್ರ ಕೆಲವರು ಮಾತ್ರ ಗೌರ್ಮೆಂಟ್ ಇರ್ತಾರಲ್ವಾ.
ಹ್ಮ್ ಎಲ್ಲಾ ಕಡೆನು ಪ್ರೈವೇಟು ಗೌರ್ಮೆಂಟು ಪ್ರೈವೇಟು ಗೌರ್ಮೆಂಟು ಇರ್ತಾರೆ ಎಲ್ಲಾ ಕಡೆ.
ಹ.
ಬಟ್ ಸಿವಿಲ್ ಜಾಸ್ತಿ ತಗೊಳಲ್ಲ ಅಷ್ಟೆ.
ಈಗ ನೀನು ಗೌರ್ಮೆಂಟ್ಗ ಟ್ರೈ ಮಾಡ್ತಿರೋದು ಪ್ರೈವೇಟ್ಗ.
ಪ್ರೈವೇಟ್ಗೆ ನಾನ್ ಗೌರ್ಮೆಂಟ್ ಕೆಲ್ಸಕ್ಕಿನ್ನ ಟ್ರೈ ಮಾಡಿಲ್ಲ.
ಮಾಡ್ಬಿಡ್ಬೇಕ್ ತಾನೇ.
ಹಾ ಇದು ಓದ್ ಆದ್ಮೇಲೆ ಎಕ್ಸಾಮ್ ಬರದ್ರೆ ಗೌರ್ಮೆಂಟ್ ಕೆಲ್ಸ ಸಿಗೋದು.
ಹ್ಮ್ ಬಿಡ್ಬೇಡ ಟ್ರೈಯಲ್ ನಿಂದು ಸುಮ್ನೆ ಇ ಪ್ರೈವೇಟ್ ಎಲ್ಲ ವೇಸ್ ಟು ಯಾಕೆಂದ್ರೆ ಕೇಸಸ್ ಬಂದಂಗೆ ನಾವು ದುಡಿಬೋದು ಅಷ್ಟೆ ಪ್ರೈವೇಟ್ ಅಲ್ಲಿ ಹ್ಮ್. ಗೌರ್ಮೆಂಟ್ ಆದ್ರೆ ಇನ್ನು ನಿನ್ಕ ಗೌರ್ಮೆಂಟ್ ತಗೊಂಡ್ ಬರುತ್ತಾ.
ಹೌದು.
ಕೇಸಸ್ ಇಲ್ಲ ಅಂದರು ಆಗುತ್ತೆ ನಾನ್ ಅದೇ ಹೇಳೋದು ಗೌರ್ಮೆಂಟ್ ಲಾಯರ್ ಗಳು ಈ ತರ ಅಲ್ದಾಡಲ್ಲ. ಕೇಸಸ್ಗೆ ಅವರೇನ್ ಬರುತ್ತಾ ಹುಡಿಕಂಡ್ ಬರ್ಲಿ ಮಾಡ್ಕೊಡೋಣ ಅಂತಾರೆ ಇವರು ಸಿವಿಲ್ ಅವರಾದ್ರರುನು ಅವ್ರ್ ಕಾಯ್ತಾ ಇರ್ತಾರೆ.
ಹ್ಮ್ ಹೌದು. ಬಂಗಾರ ಹ್ಮ್.
ಬೇಜಾರ ಎಂತದೆ.
ಹ್ಮ್.
ಒಂತರ ಬೇಜಾರ ಆಗಲ್ಲ ಬಿಡ್ತಿದಿ ಓದಿ ಕೆಲ್ಸನಾದ್ರು ನೀಟಾಗಿ ಮಾಡ್ಕೊಡಲ್ಲ.
ಹ್ಮ್
ತಿಂತಾರೆ ಅಂದ್ರೆ
ಹ್ಮ ಹಾ
ಅ ಬೇಜಾರು. ಅ ಚೂರು ಸೋಮು ಕಳಸಿದವ್ರು ಅವ್ರು ನಮಗೋಸ್ಕರ ಓಡಾಡ್ಲಿಲ್ಲ ಅವ್ರ್ ದುಡ್ಗೋಸ್ಕರ ಓಡಾಡದ್ರ್ ಅವತ್ತು. ಅದೊಂದ್ ಬೇಜಾರಾಯ್ತು ನನಗೆ.
ಹಾ ಹಾ ಹಾ
ಅವ್ರೇನು ಇವಾಗ ಸುಮ್ನೆ ಅಷ್ಟ್ ಕೊಟ್ರೆ ನಮಗ್ ಸಿಗಲ್ಲ ನಾವಾದ್ರೂ ಒಂದ್ ಲಕ್ಷ ಕಿತ್ಕಣನಾ ಇಲ್ಲ ಅವ್ರತ್ರ ಆದ್ರು ಕೊಡ್ಸ್ಲಿ ಇವ್ರ ಹತ್ರ ಆದ್ರು ಕೊಡ್ಸ್ಲಿ ಅಂತ ಅವತ್ತಷ್ಟ್ ಆಟ ಆಡಿದ್ದವ್ರು.
ಹ್ಮ್
ಹೆಂಗ್ ಮಾಡುದ್ರೊ. ಅದೊಂತರ ಬೇಜಾರು
ಹ್ಮ್
ಅಂದ್ರೆ ಅವ್ರಗಿನ್ನ ಇವಾಗ ಮೋಸ್ಟ್ಲಿ ಎರಡ್ ಮೂರ್ ತಿಂದ ಮಾಡ್ತಾ ಇರೋದವ್ರು ಅನ್ಸುತ್ತೆ ಲಾಯರು ಅಷ್ಟು ಎಕ್ಸ್ ಪೀರಿಯನ್ಸ್ ಇಲ್ಲ.
ಹ್ಮ್ ಜೂನಿಯರ್ ಲಾಯರ್ಸ್ ಆಗಿರ್ತಾರೆ.
ಅವ್ರ್ ಜೂನಿಯರ್ಸನೆೇ.
ಹ್ಮ್
ನಂಗ ಅವ್ರು ಮೊದಲನೇ ದಿವಸ ಬಂದ್ ಮಾತಾಡ್ದೆ ಇದ್ದಿದ್ದೆ ನಂಗ್ ಬೇಜಾರಾಯ್ತು. ಬಟ್ ಅವ್ರ್ ಏನ್ ಹೇಳುದ್ರು ಗೊತ್ತಾ ಇವ್ರು ಅಲ್ಲಿ ಪೊಲೀಸರು ಆಣೆ ಮಾಡು ಅಂದಿದ್ದಿಕ್ಕ್ ಮಾಡ್ಲಿಲ್ಲ.
ಹ್ಮ್
ವಿಚಾರದಾಗ ಬೇಜಾರಾಯ್ತು.
ಹ್ಮ್
ಏನ್ ಮಾಡುದ್ರಿನ್ಲಾ ಲಯ ಪಡಕೊದಿರ್ಬೇಕು. ಹ ಕೆಲ್ಸ ಪರವಾಗಿಲ್ಲ ನೀಯತ್ತಾಗಿದ್ಬಿಟ್ರೆ
ಹ್ಮ್
ಕೆಲ್ಸ ಪರ್ವವಾಗಿಲ್ಲ.
ಹೌದು.
ಆಲ್ಮೋಸ್ಟ್ ಅವರೆಲ್ಲ ದುಡ್ಡು ತಿನ್ನಕ್ಕೆ ಇರೋದ್ ಹೇಳಮ್ಮ.
ಹ್ಮ್ ಕೆಲವೊಬ್ರು ಇರ್ತಾರೆ.
ಅನ್ ನನ್ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಎಲ್ಲ ಅದೇ
ಹ್ಮ ಇರ್ಬೋದು ಹ್ಮ್ ಹ್ಮ್. ಹ್ಮ
ಎಲ್ಲೊ ಒಂದು ತರ್ಟಿ ಪರ್ಸೆಂಟ್ ಒಳ್ಳೆಯವರು ಇರ್ಬೋದು. ನಾವೀಸ್ಕಳಕ್ ತಕ್ನಾಗ ಅವ್ರಿಗೆ ಕೆಲಸ ಮಾಡ್ಕೊಡೋಣ ಅಂತ.
ಹ್ಮ್ ಹೌದು.
ಅಷ್ಟೆ ಇನ್ನೆಲ್ಲಾ ಅದೇನೆ. ಮತ್ತೆ ಅಮ್ಮನೂ ಹೂವ ಕಡ್ತಾ ಇದ್ದಾರ?
ಹ್ಮ್ ಕಟ್ತಾ ಇದ್ದಾರೆ. ನಾನು ಕಟ್ತಾ ಇದ್ದೀನಿ ಹಾ.
ಬಂದ್ರಾ ಅಂದೆ.
ಹ್ಮ್ ಬಂದ್ರು ಅವಾಗ್ಲೆೇ ಬಂದ್ರು ಅವಾಗ್ಲೇ ಮಾತಾಡ್ತಿರ್ಬೇಕಾದ್ರೆ.
ಹ್ಮ್
ಇಲ್ಲೇ ಕೂತ್ಕೊಂಡವ್ರೆ ಅವ್ರೇನ್ ಕಟ್ಟಲ್ಲ ಅವ್ರೇನ್ ಕೆಲ್ಸ ಮಾಡ್ಕೊಡಲ್ಲ ಅವ್ರು.
ಯಾಕೆ?
ಅವ್ರ ಹಂಗಗೆನೆ ಬರೀ ಊಟ ಮಾಡೋದು ಫೋನ್ ನೋಡೋದು ಕೂತ್ಕೊಳ್ಳೋದು ಅಷ್ಟೇ ನನ್ ತಂಗಿ ಮಾಡಲ್ಲ
ಹಓ
ಹ್ಮ್ ಯಾವಾಗೋ ಒಂದೊಂದ್ಸರ ಅಷ್ಟೇ ಅವ್ರ ಕೆಲ್ಸ ಮಾಡದು
ಹ್ಮ್
ಹ್ಮ
ಹೋ ಲಬಡಿ ಇನ್ನ ಏನ್ ಮಾಡಕ್ ಆತದೆ
ಹ್ಮ್ ಇನ್ನೊಂದು್ ವಾರ ಆಮೇಲೆ ಹೋಗ್ಲಿ
ಆಮೇಲೆ ಅಲ್ಲ ಅದೇ ಆರಾಮೇ ಅಲ್ವಾ
ಅಲ್ಲ ಅವ್ರವ್ರ ಕೆಲ್ಸ ಅವ್ರವರು ಮಾಡ್ಕೊಬೇಕಲ್ಲ ಹೋಗಿಲಿ ಕುೂತ್ಕೊಂಡ್ ಬಟ್
ಬಟ್ಟೆ ಹೋಗಿದ
ಅಷ್ಟೆ ಮಾಡ್ಕೊಳಿ ಅವ್ರ ಕೆಲ್ಸನ
ಸರಿ ಇರ ಒಂದ್ ಮಿನಿಟ್ ನಿಮ್ಮನ್ನ ಕಾಲ್ ಮಾಡ್ತಾ ಇದಾರೆ ಹೆಂಗೆ ಹಿಂದೆನೆ ಮಾಡ್ತೀನಿ
ಹ